ಹಲೋ ನಮಸ್ಕಾರಗಳು.
ಅದ ನ ಶಕ್ತ
ಹಾ ಇಲ್ಲಿ ಮತ್ತೆ ಏನ್ ಮಾಡ್ತಿದ್ದೀರಾ?
ನಾ ತಿ್ತ
ನಾವು ಅಡ್ಡ ಆಡ್ತಾಯ್ದೀವಿ.
ಯದತ
ಮಾಡಕೆ ಬೇರೆ ಕೆಲಸವಿಲ್ಲದೆ.
ಕೆಲಸ ಇಲ್ಲಂದ್ರೆಗೆ ಹ ಹೇಳ್ಬೋಿರ್ತಾನೆ ಕೆಲ್ಸ ಎರ ಕೊಡ್
ಹ್ಮ್ ಹೌದು ಮುತ್ತೇಮು ನಮಸ್ ಇತ್ತೀಚಿಗೆ ಬೇಸಿಗೆ ರಜೆ ಮುಗಿಯಿತು ಅಲ್ವಾ ಎಲ್ಲಾದರೂ ಪ್ರವಾಸಕ್ಕೆ ಹೋಗಿದ್ದೀರಾ ೌ
ಹೌದು ನಾನು ಇತ್ತೀಚೆಗೆ ಮೈಸೂರು ಮತ್ತು ಹಂಪಿಗೆ ಹೋಗ
ಹಂಪಿ ಅಲ್ಲಿ ಏನನ್ನು ಏನೇನನ್ನು ನೋಡಿ ಇಷ್ಟಪಟ್ಟಿರಿ
ನಿನಗೆ ಮೈಸೂ ರು ಅರಮನೆ ತುಂಬಾ ಇಷ್ಟವಾಯಿತು ಅದರ ವಾಸ್ತುಶಿಲ್ಪ ಮತ್ತು ರಾ ರಿ ಬೆಳಕಿನ ಅಲಂಕಾರ ಅದ್ಭುತವಾಗಿ
ಹ ಓ ನಿಮಗೆ ಅಲಂಕಾರವು ಕೂಡ ತುಂಬಾ ಇಷ್ಟವಾಗು ತದೆಯೇ ನ ಮ ಇ ಹೌದು ಇಷ್ಟ ಆಗ್ಬಹುದು ಒಂದು ಬಾರಿ ಅದನ್ನು ಅನುಭವಿಸಿ ಸಿದ್ದಿರಾ ನೇರವಾಗಿ ನೋಡಿದ್ದೀರಾ ಅದನ್ನು ಹ
ಹಾ ಓದಿದ್ವಿ
ಹ್ಮ್ ಹ್ಮ್
ಹ್ಮ್ ಏನು
ಕೆಟು ಮಂಟ್ಲು ಬಿ ಚಲ್ಲ ಮಾಡೆ ಹ್ಞ ಮತ್ತೆ ಮೈಸೂರಿನಲ್ಲಿ ಯಾವ ಜಾಗ ನಿಮಗೆ ತುಂಬಾ ಇಷ್ಟವಾಯಿತು
ಅದೇ ಮೈಸೂರಿನಲ್ಲಿ ನನಗೆ ಅರಮನೆ ತುಂಬಾ ಇಷ್ಟವಾಯ್ತು ಅದರ ವಾಸ್ತುಶಿಲ್ಪ ಪ್ಪ ಮತ್ತು ರಾತ್ರಿ ಬೆಳಕಿನ ಅಲಂಕಾರ ಅದ್ಭುತವಾಗಿ ಹೇಳಿದೆ ನಾನು
ನಾನು ಇನ್ನು ಮೈಸೂರು ಅರಮನೆಯನ್ನು ನೋಡಿಲ್ಲ ಆದರೆ ಅದರ ಬಗ್ಗೆ ತುಂಬಾ ಕೇಳಿದ್ದೇನೆ ದಸರಾ ಸಮಯದಲ್ಲಿ ಅದು ಇನ್ನೂ ಸುಂದರವಾಗಿರುತ್ತದೆ ಎಂತೆ
ಹೌದು ಹೋಗಿದಿರ
ಹೋಗ್ ಒಂದು ಬಾರಿ ನು ನೋಡಿಲ್ಲ
ಹಾ ಅದೇ ನಡಿದವಾ
ಹಾ ದಸರಾ ಸಮಯದಲ್ಲಿ ಇಡೀ ನಗರವೇ ಹಬ್ಬದ ವಾತಾವರಣದಲ್ಲಿರುತ್ತದೆ ಅಂತೆ
ಏನ್ಲ್ಲ ನೋಡದಂ ಹೇಳ್ತಿದ್ರಾ ನಾ ನೋಡಿದಂಗೆ ಹೇಳ್ತಾ ಇದಿದ್ರಾ
ಹಾಗೆ ಹೇಳ್ತಾ ಇದ್ದೀನಿ
ನೋಡಿದಿರಾ
ನಾವು ನೋಡಿಲ್ಲ ಅದನ್ನು ಊಟಿಗೆ ಒಂದು ಬಾರಿ ಯಾರು ಹೋಗಿದ್ದೀರಾ ನೀವು
ಊಟಿ ಊ ಹಕ
ಎಲ್ಲಿಗ್ ಹೋಗಿದ್ದೀರಾ
ಹಾ
ಊಟಿಗ್ ಊಟಿ
ಊಟಿಗೆ ಹೋಗಿದ್ದೇವೆ. ಏ ಇಲ್ಲ ಹೋಗಿಲ್ಲ ಊಟಿಗ್ ಹೋಗಿಲ್ಲ ಕೂರ್ಗ ಹೋಗಿದ್ದೀವಿ.
ಹ್ಮ್ ಊಟಿಯಲ್ಲಿ ಬೊಟಾನಿಕಲ್ ಗಾರ್ಡನ್ ಊಟಿ ಸರೋವರ ಮತ್ತು ಟಾಯ್ ಟ್ರೈನ್ಲ್ಲಿ ಪ್ರಯಾಣ. ಇರುತ್ತದೆಯಂತೆ ಅಲ್ಲಿ ತಮ್
ಊಟಿಗ್ ಎಲ್ಲ ಹೋಗಿಲ್ಲ ಕೂರ್ಗೂ ಹೋಗಿ
ಊಟಿಗೆ ಒಂದು ಬಾರಿ ಹೋಗಬಹುದಲ್ಲವೇ.
ಹ್ಮ. ಹೋಗಬಹುದು ಹೋಗಬಹುದು.
ಆಗ್ರಾಗ ಆದ್ರು ಹೋಗಿದ್ದೀರಾ ತಾಜ್ಮಹಲ್ ನೋಡೋದಕ್ಕೆ.
ಹ ಏ ಇನ್ನುೂ ಕರ್ನಾಟಕನೇ ಸುತ್ತಿಲ್ಲ ನಾನು. ಅಷ್ಟೇ ಬೇಗ ಆಗ್ರ ಅಂತ
ನೀವು ಹೋಗಲಿ ಅಮೃತಾಪುರವನ್ನು ನೋಡಿದ್ದೇನೆ ಚಿಕ್ಕಮಂಗಳೂರು ಜಿಲ್ಲೆಯಲ್ಲಿರುವುದನ್ನು.
ಯಾವ್ದು
ಹಂ ಹೌದು.
ಇಲ್ಲ ಕಂಡ್ರಿ ನಾವ್ ಅದು ಯಾವ್ದು ನೋಡೆ ಇಲ್ಲ.
ಅದು ಹೊಯ್ಸಳರೂರು ಕಟ್ಟಿಸಿರುವ ದೇವಾಲಯ ನೂರಾರು ನೂರಾರು ವರ್ಷದ ಹಳೆಯದು ಹೌದು ನಾವು ನಮ್ಮ ಅಜ್ಜಿಯ ತವರ ಮನೆ ನೋ ನಾವು ತುಂಬಾ ಸರಿ ಹೋಗಿದ್ದೇವೆ ತುಂಬಾ ಸರಿ ಹೋಗಿದ್ದೀವಿ ಅಲ್ಲಿಗೆ. ಒಂದು ಸಾರಿ ಹೋಗಿ ಬನ್ನಿ ಅದು ಹೌದು ಅದುದು ಅದರ ಒಂದು ವಿಶೇಷತೆ ಇದೆ.
ಏನು.
ಅದು ಇದು ಹಬ್ಬ ಬರುತ್ತದೆ ಅಲ್ಲವಾ ಸಂಕ್ರಾಂತಿ ಹಬ್ಬ. ಹೆತ್ತುಗಳನ್ನು ಕಿಚಾಯಿಸುತ್ತಾರಲ್ಲ ಬೆಂಕಿಯಲ್ಲಿ.
ಹ್ಮ್
ಸಂಕ್ರಾಂತಿ ಹಬ್ಬಾವೆ ತಾನೆ ಅದು.
ಏನು ಅದು ಯಾವ್ದು ಗೊತ್ತೇ ಇಲ್ಲ
ನೀವು ಇಲ್ಲಿ ವಾಸಿಸುತ್ತಿರುವುದು ನೀವು ನಗರದಲ್ಲಿರುವುದಾ. ಹಳ್ಳಿಯಲ್ಲಿರುವುದಾ.
ನಗರ ನಗರ.
ಅದಕ್ಕೆ ನಮಗೆ ಗೊತ್ತಿಲ್ಲ ಹಳ್ಳಿಯಲ್ಲಿ ಇದ್ದರೂ ಗೊತ್ತಾಗುತ್ತಿತ್ತು.
ಅವತ್ತು ಅದು ಸೂರ್ಯನ ಕಿರಣ ನೇರವಾಗಿ ಶಿವನ ಮೇಲೆ ಬೀಳುತ್ತದೆ ಅಂತ ಹೇಳುತ್ತಾರೆ.
ಹ ಹ್ಮ್ ಇದಿಯಾ. ನೀವು ಹಳ್ಳಿಯಲ್ ಅನ್ಸುತ್ತೆ ಇರೋದು ಅದಕ್ಕೆ
ನೀವು ಸರಿಯಾಗಿ ಮಾತಾಡಿ ನೀವು ಮಾತನಾಡುವುದು ನನಗೆ ಕೇಳಿಸುತ್ತಿಲ್ಲ ಕರೆ
ಹೌದಾ.
ಹೌದು.
ಇವಾಗ ಕೇಳಸ್ತಾ ಇದ್ಯಾ.
ಹಾ ಇವಾಗ ಕೆಳಸ್ತಾ ಇದೆ ಗೋವಾ ಗೋವಾಗೆ ಹೋಗಿದ್ದೀರಾ ನೀವು ಹಾ
ಇಲ್ಲ ಇಲ್ಲ ಹೋಗಿಲ್ಲ.
ಹೇಳಿ ಹೇಳಿ ಏನೋ ಹೇಳಲು ಬಂದಿರಿ.
ನನ್ನ ಗೆಳತಿ ಒಬ್ಬಳು ಕರೆ ಮಾಡುತ್ತಿದ್ದಾಳೆ ಅದಕ್ಕೆ ನಿಮಗೆ ಈಗ ಕೇಳಿಸ ಕೇಳಿಸುತ್ತಿಲ್ಲ.
ಓ ಹೋ ನಿಮಗೆ ತುಂಬ ಗೆಳತಿಯರು ಇದ್ದಾರೆ ಅಂತ ಅನಿಸುತ್ತದೆ.
ಏ ಇಲ್ಲ ಇಲ್ಲ ಅವಳಿಗೆ ಒಂಚೂರು ಕೆಲ್ಸ ಹೇಳಿದ್ದೆ.
ಹೋ ನೀವು ಕೆಲಸವನ್ನು ಬೇರೆ ಹ್ಮ್ ಹ್ಮ. ನಿಮಗೆ ಜೀವನದಲ್ಲಿ ಎಲ್ಲಿಗೆ ಹೋಗಬೇಕೆಂದು ತುಂಬಾ ಆಸೆ ಇದೆ.
ವಾಸುದಂ. ನಿಂಗ್ ಆತರಾ ಏನ್.
ನಿಮಗೆ ಯಾವುದಾದರೂ ಸ್ಥಳಕೇ ಇಲ್ಲಿ ಇ ಇಲ್ಲಿಯವರೆಗೆ ಹೋಗಿರುವ ಸ್ಥಳ ಅಂದರೆ ತುಂಬ ಇಷ್ಟವಾಗಿರೋದು ಯಾವುದು?
ಟಿ ಕಪ್ಪು.
ವಾಯ ನಾಡು.
ಹ್ಮ್.
ಅಲ್ಲಿನ ವಿಶೇಷತೆ ಏನು? ವೈನಾಡು ಅಂದರೆ ಯಾವ ಹಾ ಹೌದು ಹೌದು ಊರು. ಹ್ಮ್ ಊಟ್ಟಿ ಊರು ಬರುವುದು ಎಲ್ಲಿ.
ಅದು ಕೇರಳ ಹತ್ತಿರ
ಕುಟ್ಟಿಯೂದಲ್ಲಿರುವುದು ಶಿವನದು ಆದರೆ ವೈನಾಡ್ ಅಲ್ಲಿ ಇರೋದೇನು.
ವೈನಾಡ್ ಚಿಕ್ಕಮಂಗಳೂರು ಚಿಕ್ಕ ಮಂಗಳೂರು.
ಹ ಹೌದಾ. ಮತ್ತೆ.
ಹ್ಞೂ.
ಆಗ್ರಾದಲ್ಲಿ ತಾಜ್ಮಹಲ್ ನೋಡಬೇಕು. ಅದು ಪ್ರೀತಿಯು. ಹಾ ಅದು ಪ್ರೀತಿಯ ಸಂಕೇತ ಬೇರೆ ಅಲ್ಲವೇ.
ಎಕ್ಸಾಕ್ಟ್ ಅದು ಗೋರಿಯ ಸಂಕೇತ ಪ್ರೀತಿಯ ಸಂಕೇತ ಅಲ್ಲ.
ಬಟ್ ಅದನ್ನು ನಿರ್ಮಿಸಿರುವುದು ಅವಳ ಮೇಲಿನ ಪ್ರೀತಿಯ ಹು ನಮಸ್ಕಾರ ಅಲ್ಲವೇ ಮತ್ತೆ ಇನ್ನೇನಕ್ಕೆ.
ನಿಂದು ಕರಾಟೆ ಸ್ವಲ್ಪ.
ನೋ ಅದು. ತಾಜ್ ಮಹಲ್ ಅನ್ನು ಗೋರಿಗೆ ಹೋರಿಸಿ ಹೋಲಿಸುತ್ತಿರುವ ಏಕೈಕ ವ್ಯಕ್ತಿ ಅನ್ನಿಸುತ್ತದೆ ನೀವು.
ಹ್ಮ. ಹ್ಞ ಸ್ಥಾನಕ್ಕ. ಹೌದ. ಆ ಸಾಮಾಜಿಕ ಜಾಲ ಹಂ.
ಇನ್ನು ಏನ್ ಹೇಳಿದ್ದೀರಿ.
ಏ ಗೂಗಲಲ್ಲಿ ಹುಡ್
ಓ ಹ್ಮ್ ಹ್ಮ್.
ಹಾ ಸಾಮಾಜಿಕ ಜಾಲ ಹಾ.
ಹ್ಮ ಸಾಮಾಜಿಕ ತಾಳದಲ್ಲಿ. ಭಾರತ ದೇಶ. ಮೈಸೂರಿನಲ್ಲಿ ಮೈಸೂರು ಪಾಕ್ ಮಾಡುತ್ತಾರೇ.
ಅದಕ್ಕೆ ಅಲ್ವಾ ಅದನ್ನ ಮೈಸೂರು ಪಾಕ ಅನುದು.
ಆಗುಂಬೆಯಲ್ಲಿ ಕರೆಯುತ್ತಾರೆ ಮೆಂಗ ಬೆಂಗಳೂರಿನಲ್ಲಿ ಮಸಾಲಾ ದೋಸೆ ಮಾಡುತ್ತಾರೆ. ಅಥವಾ ದಾವಣಗೆರೆಯಲ್ಲಿ ಮಾಡುತ್ತಾರೋ ಮಸಾಲೆ ದೋಸೆ.
ಹದ ಸರ್ ಆಾಮಂತ ಹಾ
ಹ್ಮ್ ಹ್ಮ್
ಆಂಗೂರಿನಲ್ಲಿ ಯಾದು ಪ್ರಸಿದ್ಧವ
ಹ್ಮ...
ಹ್ಮ
ಪಂಜಾಬಿನಲ್ಲಿ ಪರೋಟ ಮಾಡುತ್ತಾರೆ.
ಸ್ಪೆಷಲ್ ಅದು ಅವ್ದ ಒಂತರ ಚಿತ್ರ
ಹೈದರಾಬಾದ್ ಬಿರಿಯಾನಿ
ಹ ಹ ಹೈದ್ರಾಬಾದ
ಹ್ಮ ಹ್ಮ
ಹ್ಮ್
ನಿಮಗೆ ವಿದೇಶಕ್ಕೆ ಹೋಗುವ ಆಸೆ ಇದೆಯಾ?
ಮಗ ಹಾ
ಸರಿ ಆಯ್ತು ನನಗೆ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು. ಧನ್ಯವಾದಗಳು ಮತ್ತೆ ಸಿಗುವ
ಹ್ಮ ಹಾ ಹ
ಧನ್ಯವಾದಗಳು. ಧನ್ಯವಾದಗಳು.
ಹಾಾ
ಮತ್ತೆ ಸಿಗುವ. ಮತ್ತೆ ಕರೆ ಮಾಡಿ
ಹ ಸರಿ ನಿವೇಮಡಿ